ಹಲೋ ಹಲೋ ರರಿ ಮೇಡಮ್ರರಿ ಹಾ ರರಿ ನಮಸ್ತೆರಿ ಏನ್ ಮಾಡ್ಲತಿರಿ
ಏನಿಲ್ಲ ನೋಡ್ರಿ ಹಮ ಕೂತಿದ್ದೆ ಅವ್ರ ಊಟ ಆಗೇತ್ರಿ
ಹ ರೀ ಹಾಗೇ್ ನೋಡ್ರಿ ಊಟಾ ನಾನು ಹಾಗಗೇದ್ರಿ ಜಾಸ್ತಿ ಸಿಗ ಊಟ ಮಾಡಿ ವಾಕಿಂಗ್ಬೇಕ ಅಂತ ಹೇಳಿ ಹೊರ ಬಂದೇನ್ರರಿ ಮತ್ತೆ ನೀವ್ ಅಗ್ಳ ಹಚ್ಚಿದ್ರಂತ ಫೋನ್ ತಮ್ಮ ಎತ್ತಿದೀರನ್ರಿ ಬಿಜಿ ಅದಾರ ಅಂತ ಹೇಳಿದ್ರಂತಲ್ರಿ
ದವಾರ ಅಂತಂದ್ರೆ ಚನ್ನಾಗ್ಯಾರ ನಾನು
ಅದಕ್ಕೆ ಹಚ್ಚಿದ ರೈತ ಅಂತ ಹಚ್ಚಿದಾರ ನೋಡ್ರಿ ಏನ್ ಮಾಡ ಹಾ ರೀ ಏನ್ ಮಾಡಿರಿ ಊಟ ರೀ
ಊಟ ಚಿತ್ರನ್ನ ಮಾಡಿದ್ರ ನೋಡ್ರಿ
ಚಿತ್ರನ್ನ ಮಾಡಿದ್ರಿ ರೊಟ್ಟಿ ಪಲ್ೆ ಅದೇ ರೊಟ್ಟಿ ಮಾಡ್್ದೇನ್ೀ ನೀವ್ ಫೋನ್ ಹಚ್ಚಿದಾಗೆ ರೊಟ್ಟಿ ಮಾಡತಿದ್ದೆ ನಾವ ಮೇ ಒಂದ ರೊಟ್ಟಿ ಮಾಡೋ ಹ ರೊಟ್ಟಿ ಮಾಡು ನಾವ್ ಸ್ವಲ್ಪ ಅಲ್ಲ ಅನ್ನ ಸರ ಮಾಡ್ತೀನಿ ಯಾಕ ಕಾ ಬ್ಯಾನಾಗಾವ್ ಅ ಹತ್ತಿದ್ರರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಾ ಏನ್ ಊಟನೇ ಮಾಡಾತಾರ ಏನ್ ಅನ್ಕೊಂಡ್ರ
ಊಟ ಮಾಡಿದೆ ನೋ್ರಿಗೆ ಬಿಸಿ ರೊಟ್ಟಿ ಊಟ ಮಾಡತಷ್ಮ ಜಾಸ್ತಿ ಈಗ ಹಿಂಗಗ ಪರ್ವಿನವ್ರ ಹಚ್ಚಿದ್ರಿ ಫೋನ್ಾಗ ಮಾತಾಡ್ಕೊಂತ ಹ ಅದೇ ರೀ ಹಾಸ್ಟೆಲ್ ಬಗ್ಗೆ ಕೇಳಿ ಹಚ್ಚಿದ್ರಿ ಅವ್ರು ನಾ ಟ್ಯೂಷನ್ ಕೊಂತೀರ ೀ ಶ್ಯಾಟರ್ಡೆ ಹೋಗಿರೇನು ಮತ್ ನಾಳೆ ಹಾಲಿಡಡೆ ಅದೇನನು ಅಂತ ಕೇಳಿಕ್ ಹಚ್ಚಿದ್ರಿ ಅವ್ರು
ಹ್ಮ್ ಹ್ಮ್ ಹ್ಮ್ ಹ್ಮ್ ನಾಳೆ ಅಲ್ಲಿಿಟ ಕೊಡ್ತಾರನ ಇಲ್ರರಿ
ಇಲ್ಲರಿ ನಾಳೆ ಹಾಲಿಡೇ ಇಲ್ಲ ಅಂತಾರಿೀ ಒಬ್ಬೊಬ್ರು ಲೋಕಲ್ದವ್ರು ತಗೊಂಡಾರ ಇಲ್ಲಾರದವರು ಇ ಇಲ್ಲ ರೀ ಒಂದೊಂದ್ ಕಡೆ ಅದ ಅಂತರಿ ಸ್ಕೂಲ್ ಸ್ಕೂಲ್ ಮ ಡಿಪೆಂಡ್ೀ ಲೋಕಲ್ ತಗೊಂಡೋರ್ ಹಲಡೆ ಇತ ದವರ್ಗೆ ಹೋಗ್ಬೇಕ್ರಿ ನಾಳೆ
ಹೌದ್ರೀ ನಮ್ಗರ ಮತ್ ಸ್ಕೂಲ್ ಶುಟಿ ಆದ್ರಿ ಮತ್ ನಾವ ಏನ್ ಹೋಗ್ಬೇಕಕ್ ಬಿಡ್ಬಬೇಕ ಕನ್ಫ್ಯೂಸನ್ ಆಗಿದ್ದೀವಿ. ನಾಳೆ ಅ್ ಹೋಗ.
ಯಾಕ್ರಿಟ್ರ ನೀ ಏನಾದಂತ.
ಏ ಇಲ್ಲಿ ಸ್ವಲ್ಪ ಕೆಲ್ಸ ಆದ್ರೆ ಬಟ್ಟೆ ತಗೋದೈತ್ರಿ.
ಹೌದ್ರಿ ನೀವು ಶಾಪಿಂಗ್ ಎಲ್ಲ ಎದಗಿರಿನ ಮಾಡ್ತರಾ ನಂಗ ಆಯ್ತಾ.
ಹಾ ಹಗರನೇರು.
ಯ್ಗನೆ ಮಾಡ್ತೀರ ನೀವ್ ಶಾಪ್ರ ಸಮೀಪ ಆಗಲ್ರಿ.
ಒ್ರ ಸಮೀಪ ಹತ್ತಾರ ಬಟ್ ನಾವ್ ಮಂಟಿಯರ್ ಅಲ್ಲೇ ಇರ್ತಾರಲ್ರಿ ಅವ್ರ ಹಾಗಿ ಅವ್ರೇ ಕೊಡಸ್ ಅಲ್ಲೇ ತಗೋತನ್ರಿ.
ಹಾ ಹೌದ್ರಿ. ನೋಡ್ರಿಂಗೆ ವಾಕಂಗ ಮಾಡಕೊಳಾ ತಿರ್ಗಾಡಾ ತಿನ್್ರಿ ಇನೇ ಕಾಲ ದೊಡ್ಡ್ ಒಂದ ಜರಿ ಬಂದದ್ರಿ ಎಂತ ದೋಡ್ದಿತ್ರಿ. ನೋಡ್ಬೇಕಿತ್ತದು. ಹೊಡಿಬೇಕಂದ ನಾನ್ ಫೋನ್ ಕಟ್ ಮಾಡಿ ಹೊಡಿಬೇಕಂತ ಹೋದೇನ್ೀ ಅದು ಆಟ್ರದಾಗಿ ಪಸ್ ಆಗೋಯ್ತ್ ನೋಡ್ರಿ. ಶಾಳೆಗೆ ಬಂದಿತ್ರಿ ನೋಡ್ ಭಯಾನೇ ಅನಸರಿ ಈ ಟಮ್ನಾಗ ಹಾ ರೀ.
ಅ ಹಲವಾರು ಬರ್ತವ್ರೀ.
ಅರ ನಮ್ಮ್ ಮನೆ ಮುಂದೆ ಒಂದ್ ಸ್ವಲ್ಪ ಜಾಸ್ತಿ ಇ ರೀ ರೋಡ್ ಅದಲ್ಲ. ಇಲ್ಲ ಆಜು ಬಾಜು ಮನಿ ಯಾವ ಆಗಿಲ್ಲ ಸ್ವಪ್ ಚೋಳ ಹ. ರಿ ಯಾರತಿರ್ತಾವ್ರೀ.
ಹೌದೌದೌದ್ ನ ಹೇನ್ ನೋಡ್ರಿ ಮಳೆಗಾಲ ಇರ್ತದಲ್ರಿ. ಹ್ಮ್ ನೋಡ್ಣ ಮನ ಮುಂದೊಂದಮ್ಮನ. ಹ್ಮ್ ನಾ್ಕಿ ನೋಡ್ುವ ಅದ್ರ ಗತೈತಿ.
ಕೇಳ್ಸ್ಲತಿವ್ರೀ ಯಾವದ್ರಿ ಜರ್ಮನ್. ಲೋಕಲ್ ಇದದುರ ಅದ ರೀ. ಲೋಕಲ್ ಆಗ ರೀ. ಅವ ಚಲೋ ತಗರಿ.
ಹ್ಮ್.
ಹಾ ರೀ.
ರ್ ಮನಾಗ ಅದಾವ್ರೀ ವೈಟ್ ವೈಟ್ ಅನ್ನ.
ಹ ನಾವು ನಮ್ಮ್ ಮನಾಗಲ್ಲಿ ಅ ಸಾಕಿವರಿ ಜರ್ಮನ್ ಶಫಡ್ ಅಂತ ಹೇಳಿ ನಾಯಿರಿ. ಇಷ್ಟ್ ಎತ್ತರ ಆಗಿದ್ರೆ ಅದೇನ್ ಕಚ್ಚಲ್ ಬರ ಬಂದಾರಿ ನೋಡಿದ್ರೆ ಬಗೊಳ್ತದ ಅಷ್ಟ್.
ಹೌದೌದೌದು ನಮ್ದು ಬಾಳ್ ಚೆಣ ಐತ್ರಿ ನಾವ್ೇಏನ ಹಿಂಗ ಜ ಆಡಕ. ಮಾಡಕತಿ ಅಂದ್ರ ಚೀರಾಕ್ ಚಲ ಮಾಡ್ತಿದ್ರಿೊದ್ರ. ಒದರದು ನಾ ಸುಮ್ ಮಗತಾನೆ ದರ್ತನ ನೋಡ್ರಿ.
ಏ ಮತ್ತೆ ಇವ್ ನಾಯಿಗ ಇಲ್ಲಿ ಹೋಗಲ್ಲ ಇ ರೊಟ್ಟಿ ಅನ್ನದೇಏನ ಅನ್ನ ಹಾಲಕ ತಿಂತವ್ರಿ ಬಟ್. ಅವು ನಾಯಿಗಳು ಇವು ಏನು ತಿನ್ನಲ್ ನೋಡ್ರಿ. ಅದಂತ ಫುಡ್ ಬೇರೆನೇ ತರ್ಸ್ಬೇಕಕ್್ರೀ ಅದು ಆನ್ಲೈನ್ಾಗ ಆರ್ಡ್ರ್ ಮಾಡಿ ತರ್ಸ್ತಾರಿೀ ಅವ್ರು ಅದ ತಿನ್ನಿಸಲಿಕ್್ರೀ. ಮತ್ ಕಂಪಲ್ಸರಿ ಸೋಫ ಹಚ್ಚಿ ಜಕ ಮಾಡ್ಸ್ಬೇಕ್ರಿ ವಾರ ವಾರ ಅದಕ್್ರೀ.
ಮಾಡಸ್ಬೇಕ್ರೀ ಅವಲ್ಲ.
ಬಾಳ ಅದರಿೀ ಒಂದ್ ಮನ್ಷ್ಯನ್ ನೋಡ್ಕೊಂಡ್ ಹಂಗ ಆಗ್ತದ್ರಿ ಅದು ಚಂದನ ಅದಕ್ ಡೈ. ರ್ ಹಾಕೋದು ಸಂಡಸ್ ಮಾಡಿದ್ರೆ ಬೆಳ ಅದು ಅ್ ಚೂರ್ ಬಾಳ ಸೂಕ್ಷ್ಮ ಇರ್ತಾರ ನಾಯಿಗಳು.
ಹೌದೌದು ಬಾಳ ಸೂಕ್ಷ್ಮತ.
ಹೆಚ್ಚ ಕಮ್ಮಿ ಹಾ ರೀ ಒ ಚೂರುಏಂದ್ರೆ ಹೆಚ್ಚು ಕಮ್ಮಿ ಆದ್ರೂ. ವಾತಾವರಣ ಅ ಅಡ್ಜಸ್ಟ್ ಆಗಲ್ಲ ನೋಡಿಿ ಕೋಲ್ಡ್ ಆಗಿ ಮೆತ್ತಗೆಗ್ ಬೇಕು ಅದಕ್ಕೂ ಕೂಡ ಜಾಗ ರೀ. ಏನಿಲ್ಲ ಹೇ ಒಂದು ಕುೂಸಿನ ಬೆಳೆಸಿದಂಗೆ ಆಕತ ನೋಡ್ರಿ ಒಂದು ನಾಯಿ ಸಾಕೋದು
ಹೌದ್ೌದ್ ಹೌದ್ರಿ ಹನ್ರಿ ಮತ್ತೇನ್ ಮಾಡತ್ತರಿ.
ಮತ್ತೇ ನ ಇಿಲ್ಲೋ್ರಿ ಊಟ ಆಗತ್ತಲ್ಲಾ ಹಂಗೆ ವಾಕಂಗ ಮಾಡ್ಕೋತ ಹೊರ ತಿರ್ಗಾಡ.
ಹದ ಸಾರಾ ಬಾನ ಅವ್ರ ಕಾಲ್ ಮಾಡಿದ್ರಿ.
ಹ್ಮ್ ಹಚ್ಚಿದೀನ್ರೀ ಅವ್ರ ಮನ್ಯಾಗ ಏನೋ ಬೀಸಿ ಅದಾರೀ ಅವ್ರು. ಅದ ಅವ್ರ ಅತ್ತಿ ಅದಾರ ಅಂದನ್ರಿ. ನೈಟ್ ಒ್ ಆಗ್ಯದಲ್ಲ ಮತ್ ಹಚ್ಚಕ್ ಹೋಗಿಲ್ರರಿ ಮತ್ ಮಾತಾಡ್ಬಿ್ಬಿಡು ನಾಳೀಗಂತ ಸುಮ್. ಅವ್ರ ಮನೆಗೆಲ್ರು ಇರ್ತಾರಲ್ರರಿ ಅವ್ರ ಹಸ್ಬೆಂಡ್ ಅವ್ರ ಅತ್ತಿ ಮಾಮ ಅಂತ ಅನ್ಕೊಂಡು. ಹ ಬಿಸಿ ಇರ್ತಾರ ಆ ಚಕ್ ಎಲ್ಲ ನಿಂದ್ರ ಕಾಣಸ್ತರ ಅವ ಮನಗೆ.
ಹ್ಮ ಹ್ಮ
ಬರ್ತೀನಂದ ತಂದಿದ್ರಿ ಒಂದ ದಿನ ಸಾಯಂಕಾಲ ಆ ಕಡೆ ವಾಕಿಂಗ್ ಬರ್ತೀನಕ್ಕ ಬಂದ್ ನಿಮ್ಮ ಮನೆಗ್ ಬರ್ತೀನ ಅಂತಷ್ಟ ನಂದಿದವಳು ಇಲ್ಲೇ ಆದ್ರ ಅವಳು ಮಸೀದಿ ವಾಕಿಂಗ್ ಬರ್ತಿರ್ತಾರೆ ಅವಾಗ ಅವಾಗ ಈ ಕಡೆ ನಮಾಜ್ದ್ ಮಾಡಕ ಇಲ್ಲ ಬಂದಾಗ ಒಂದ್ಸರಿನೂ ಬಂದೇ ಇಲ್ರಿ ಅವ್ರು
ಹೌದ್ರಿ ನಾನ ಕಾಲ್ ಮಾಡ್ಬೇಕಂದ್ರೀ ನಂಬರ್ ಇಲ್ಲ ನನ್ ಕಡೆ ಸ್ವಲ್ಪ ನಂಬರ್ ಕಳ್ಸ್ರಿ
ಹಾ ಕಳಿಸ್ತೀನಿ ಅಂತ ಹೇಳ್ರಿ ಫೋನ್ ಇಟ್ಟ ಆದ್ಮೇಲ್ರಿ ಆಮೇಲ್ ಕಳ್ಸೇನ್ರಿ ನಂಬರ್ ಅವ್ರಗೆ ಹ್ಮ್ ಹ ಆ ಹರೀ ಅವರು ಚಲೋದಾರ ಮಾತಾಡ್ತಾರ ಹಂಗೇನ್ಲ್ರ ಫ್ರೀ ಅದಾರ ಬಾಳ ಹಚ್ಕೊಂಡ್ ಮಾತಾಡ್ತಾರೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ ಏನಂಗ ಹೇಳದ್ರ ಅಲ್ರಿ ಅಲ್ಲಿ ಮತ್ತೆ ಏನಾರ ಹೇಳು
ಹ್ಮ ಹಾ ರೀ ಅದಕ್ಕೆ ಅ್ರ ಬಗ್ಗೆ ಕೇಳ್ಬೇಕತ್ ಅನ್ಕೊಂಡ್ರೆ ಅವ್ರಿಗೆಲ್ಲ ಮದ್ಲಿ ಕೆ ಎಚ್ ಪಿ ಒಳ್ಳಗ ಟ್ರೈನಿಂಗ್ ಬಾರಿ ಅದೇ ಹಾಕಿದ್ರಿ ಅವ್ರಿಗೆ ಅದಕ್ಕಾಗಿ ಅವ್ರರಿಗೆ ಸ್ವಲ್ಪ ಹಾರೀ ಅದುನೇ
ಹೆಂಗ ಯೂಸ್ ಮಾಡ್ತಾರ ಹೆಂಗಿಲ್ಲ ಬಾರಿ ಧೈರ್ಯ ಐತೆವ್ರೀ
ಆಯ್ತ್ರಿ ಅವ್ರ ಮನಿ ಎಲ್ಲಾ ಸ್ವಲ್ಪ ಇದ್ದು ಆದರಿ ಅವ್ರೇನ್ ಹಂಗ ಇದಿಲ್ರಿ ಯಸ್ ಮಾಡ ಹಾಗೆ ಹೇಳಿ ಹಕೋಬೇಕ ಧೈರ್ಯನೇ ಬೇಕ್ರಿ ಅಷ್ಟ್ ಮಂದಿ ಮುಂದೆ ಹೇಲೋಕೇ
ಹುನ್ರಿ ಅದು ಹೆಂಗ ಎನ್ಸಿದಿ ನಾನ್ ನೋಡ್ಸ ಸಾಕಗದ ಬಿಡು ಹ್ಮ್ ಕೇಳಿನು ನೋಡಿನು ಹಿಂಗೂ ಇರ್ತಾರಲ್ಲಪ್ಪ ಹೇಳ್ತಾರಲ್ಲ ಎಲ್ಲಾ ಅಂತ
ಅದ್ ನೋಡ್ರಿ ಹೇಳ್ಕೊಂಡ್ರೆ ಗೊತ್ತಾಗ್ತದೆ ಹೇಳಿಲ್ಲ ಅಂದ್ರ ನಮ್ಗ ಏನ್ ಗೊತ್ತಾಗ್ತದೆ ಹೇಳ್ರಿ ಹೌದಪ್ಪ ಹಿಂಗ ಹೇಕೊಂಡ್ರಿಂಗ ಹಿಂಗ ಅದ ಅಂತ ನೋಡು ಅಂತ ಆದ್ರು ಗೊತ್ತಗದೆ ಈಗ ಯಾವದೇ ವಿಷಯ ಹೇಳಿದ್ರೆ ಗೊತ್ತಾಗದಾಲ್ ಇಲ್ಲಾಂದ್ರೆ ಬ್ಲೈಂಡ್ ಆಗಿ ನಂಬೋದೇ ಆಗ್ತವರ ಅವ್ರರು ಏನ್ ಹೇಳದ ಅಂದ್ರೆ
ಗೊತ್ತಾಗಲ್ಲ ಗೊತ್ತಾಗಲ್ರಿ
ಹಾದ ಅವರು ಬಿ ಬಿಎಡ್ ಮಾಡ್ಬೇಕಂತ ಅನ್ಕ ಕೊಂಡೀರೀ ಅವ್ರದು ಆಕ್ಚುಲಿ ಇದು ಆಗಿಲ್ರಿ ಡಿಗ್ರಿ ಬಿ ಎಡ್ ಆಗಿಲ್ರಿ ಅವ್ರ್ದು ಡಿಪ್ಲೊಮಾ ಮುಗ್ದದ್ರಿ ಡಿಪ್ಲೋಮಾ ಮುಗ್ದದ್ರಿ
ಹ್ಮ ಹ್ಮ ಹ್ಮ್ ಹ್ಮ ಹ್ಮ
ಬಿ ಎಡ್ ಮಾಡ್ಕೋಬೇಕ ಅಂತ ಅನ್ನತರ ಯಾವಾರ ಯಾವಕಡೆ ಕಾಲೇಜ್ಗಳು ಇದು ಅಂದ್ರೆ ಕೇಳ್ರಿ ನೋಡ ಮ ಎಡ್ ಎಡ್ ಇದ್ರು ನಡೀದ ಪ್ರೈವೇಟ್ ಇದ್ರು ನಡೀತ ಸರಿ ಗೌರ್ಮೆಂಟ್ ಇದ್ರರು ನಡಿತತಿವ್ರೀ ಬಟ್ ಹೆಂಗಾರ ಮಾಡಿ ಬಿ ಎಡ್ ಮುಗಿಸೋಬೇಕತ್ ಅನ್ಕೊಂಡಾಳ್ರಿ
ಹ್ಮ್ ಶಾಪುರ್ದಾಗ ಐತಿ ನೋಡ್ರಿ ಮಗಲ್ ನಲ್ ಕಾಲೇಜ್ ಬಿ ಎಡ್ ಐತ್ ನೋಡ್ರಿ ಬಿ ಎಡ್ ಡಿ ಎಡ್ ಎರಡು ಶಿವ್ ಮಗಲ್ ನಾಳ ಅಂತ ಐತ್ರಿ ಎರಡು ನೋಡ್ರಿ ಬಿ ಎಡ್ ನು ಐತ್ರಿ ಡಿ ಎಡ್ ನು ಐತ್ರಿ
ಡಿ ಇದು ಆಗ್ಯದ್ರೀ ಏನ್ ಡಿಪ್ಲೋಮಾ ಆಗ್ಯದ್ರ ಡಿ ಎಡ್ ಮಾಡ್ಕೋಬೇಕ್ರೀ ಬಿ ಎಡ್ ಮಾಡ್ಕೋಬೇಕ ರು
ಡಿಪ್ಲೊಮಾ ರೀ ಡಿಪ್ಲೊಮಾ ಅಂದ್ರೆ ಡಿಗ್ರಿ ಮುಗ್ದಿರ್ತಲ್ರಿ ಅವದು
ಹಾ ರೀ ಪಿಯುಸಿ ಇಲ್ಲ ರೀ ಅವ್ರದು ಡಿಪ್ಲೊಮಾನೆ ಓದಿರ್ತಾರಲ್ರರಿ ಮೂರ್ ವರ್ಷ ಡಿಪ್ಲೋಮ ಯಾವ್ದು ಯಾವ್ ಸಬ್ಜೆಕ್ಟ್ ತಗಬೋದ್ರ ಅವರು ಬಿ ಎಡ್ ಮಾಡ್ಕ ಕೊಂಡ್ರ
ಅದು ಅಷ್ಟೊಂದು ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿಲ್ರಿ ನ ಕೇಳ್ಕೊಬೇಕ್ ನೋಡ್ರಿ ಒಟ್ಟ
ಹೌದ್ರಿ
ಕೇಳ್ಕೊಂಡ್ ಡಿಪ್ಲೊಮೋ ಅವರು ಮಾಡಕ್ ಬರ್ತದ ಏನೇನ್ ಕೇಳ್ಬೇಕಕ್ ನೋಡ್ರಿ ಕೇಳದ್ರ ಗೊತ್ತಾಗ್ತದ ಬಿ ಕಂ ದಾಗ ಕೊಟ್ಟಾರೀ ಅವರು ಸೋಷಲ್ ಎರಡು ವರ್ಷ ವರ್ಷ ಆಯ್ತಲ್ಲರೀ
ಹ್ಮ ಮತ್ತೆ ಇವ್ರ ಡಿಪ್ಲೊಮದವರಿಗೆ ಡಿ ಎಡ್
ಇವ್ರು ಸೋಷಲ್ ಮಾಡಿದ್ರುನು ಈಗ ನೆಕ್ಸ್ಟ್ ಈಗ ಟಿ ಇ ಟಿ ಮಾಡ್ ಕೊಂಡ್ರೆ ಓಕೆ ನೆಕ್ಸ್ಟ್ ಮುಂದ ಈಗ ಗೌರ್ಮೆಂಟ್ ದು ಆಗಲ್ಲ ಅಂತರದು ಬಿಕಾಮ್ ಮಾಡ ಗೌರ್ಮೆಂಟ್ ಎಕ್ಸಾಮ್ ಬರ
ಈಗ ಮತ್ತೆ ಎಲ್ಲ ಸ್ಕೂಲ್ನಾಗ ಕಂಪ್ಯೂಟರ್ ತಗೊಂಡಾರಲ್ರಿ ಮತ್ ಕಂಪ ಕಂಪೂಟರ್ ಎಂತ ಬರೀಬಹುದು ಅಂದ್ರೆ ಅವರು ಡಿಪ್ಲೊಮಾ ಇದ್ದರು ಸಿವಿಲ್ ಅದು ಸಿ ಎಸ್ ಇದರಿಗೆಲ್ಲ ಕಂಪ್ಯೂಟರ್ ಹೇಳಕ್ಂತ ಈಗ ಅದೊಂದು ಸಪ್ರೇಟ್ ಪ್ರತ್ಯೇಕ ನೇಮಕ ಮಾಡ್ಲಿ
ಏನದವ ನೋಡ್ರಿ ನಮ್ದು ಸಿ ಎಸ್ ಐತ್ರಿ
ಹಾ ರೀ
ಕೇಳ್ಕೊಂಡ್ರರು ಗೊತ್ತತರಿ ನಂದು ಪಿ ಎಂ ಸಿ ಎಸ್ ಐತಿರಿ ಅಲ್ರಿ ಪಿ ಎಂ ಸಿ ಎಸ್ರಿ ನಾನು ಕಂಪ್ಯೂಟರ್ ಸೈನ್ಸ್ ಮಾಡ್ಕೊಂಡಿದ್ದೆನೆ
ಂಪ್ಯೂಟರ್ ಸೈನ್ಸ್ ಏನಾದ್ರ ಟಿ ಇಟಿ ಮದು ಪ್ರತ್ಯೇಕ ನೇಮಕ ಮಾಡ್ತಾರತ್ ನೋಡ್ರಿ ಟೀಚರ್ಸ್ಗೆ ಈಗ
ಹೌದ್ರಿ ಹ ಹ ಎ
ಕಂಪ್ಯೂಟರ್ ಶಿಕ್ಷಾ ಹಾ ರೀ ಎಲ್ಲಾ ಕೆ ಪಿ ಎಸ್ ಸ್ಕೂಲ್ ಮಾಡ್ತಾರಲ್ರರಿ ಕಂ ಪಟ್ರ ಶಿಕ್ಷಕರ ಅಂತ ಪ್ರತ್ಯೇಕ ನೇಮಕ ಮಾಡ್ಕೊಂಡು ಅದು ಸಪ್ರೇಟ್ ತಗೋತಾರಂತ ರರಿ ಅವಾಗ ಎಂಡ ಬಿಟ್ರ ಹಾಕ್ಲಿ
ಹಾಕ್ತೇನಿ ಬಿಟ್ರಂದ್ರ ಹಾಕ್ತೇನಿ ಮನೆ ನವರ್ ನವೆಂಬರ್ದಾಗ ಆಗೈತ್ರಿ
ಹೌದೀ ಆಯ್ತ ಹೇಳ್ರ ಅವಕಾಶಗಳು ಬಾರದ ನಂದು ನಾಕು ಹೊಷ ಐತ್ರಿ ಬೇಡ್ ಮುಗಸಿ
ನಾಕು ವರ್ಷ ಆಯ್ತು
ಹಾ ಅೀ ಬಿ ಎಡ್ನು ಆಯ್ತು ಎಮ್ ಎಸ್ಸಿನ ಮುಗಸ್ಕೊಂಡ್ಬರಿ ಅ ಉಮೆನ್ಸ್ ಯುನರ್ಿಟಿ ರರಿ ಎಲ್ಲ ನಮ್ದು ಬಿಜಾಪುರ್ ಡಿಸ್ಟ್ರಿಕ್ಗ ಅವ್ರ ಎಜುಕೇಶಷನ್ಲ್ಲ
ಹೌದ್ರಿ ಎಮ್ ಎಸ್ ಸಿ ನಾವ್ ಮಾಡ್ಬೇಕಂದ್ರ ಮಾಡಕ ಮಾ ಮನ್ಯಾಗ ಕಲ್ಸಲಲ್ರಿ ಅದಕ ಬಿಟ್ಟೆವು
ಹೌದ್ರಿ ಆದ್ರೆ ಎಮ್ ಎಸ್ ಸಿ ಯೂಸ್ ಇಲ್ಲ ನೋಡ್ರಿ ಮುಂದ್ ಏನ್ ಮಾಡ್ಕೊಂಗಿತ್ತು ನೀವು ಕೇಸ್ ಎಟ್ ಕ್ಲಿಯರ್ ಮಾಡ್ಕೊಂಡ್ರೆಗುಲರ್ ಆಗ ಓದ್ಬೇಕ್ರೀ ಇಲ್ಲಾಂದ್ರೆ ಇಲ್ಲ ನೋಡ್ರ ಸುಮ್ ಉದ್ದ ಓದ ಹಂಗಗೆ ಇದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ
ಬಿ ಎಡ ಬಿ ಎಡ ಮಾಡಕೊಂಡು ಪಾರ್ಟ್ ಟೈ್ ಮಾಡ್ಕೋತ್ ಹಂಗೆ ಇಲ್ಲ ಅಂದ್ರೆ ಇದೇಟಿ ಟಿ ಚೀಟಿ ಮಾಡ್ಕೊಂಡ್ ಹೋಗ್ಬೋದ್ರಿ
ಹ ಹಾ ನಾವ್ ಅದ್ಕ ಮಾಡಿಲ್ ಸುಮ್ಮ್ೇಲೆ ಉದ್ದಕ್ ಹೋಗೋದು ಮನ್ಯಾಗ ಕಲ್ಸ ಸಲಂದ್ರು ಅದ ಸಲಯಾಗಿ ಮಾಡ್ಲಿಲ್ರಿ
ಹ್ಮ್ ಹ್ಮ್ ಇಲ್ ಬಿಡ್ರಿ ಬಿ ಎಡ್ ಮಾಡ್ಕೊಂಡ್ರಿಲ್ಲ ಮುಗೀತು ನಮ ಟೀಚಿಂಗ್ ಫೀಲ್ಡ್ಗೆ ಎಷ್ಟ ಹಾ ಟೀ ಟಿ
ಆದ್ರೆಷ್ಟ
ಹ ಟಿ ಟಿ ಆಗಿ ಮತ್ತತ್ ಮೂರ್ ವರ್ಷ ಹಾಕದ್ರಿ
ಹೌದ
ಹ ಜಿ ಪಿ ಎಸ್ ಸರ್ ಬರ್ದಿಲ್ರಿ ಒಂದ್ಸರಿನೂ್ರರಿ ಅದ್ ಏನದ ತುಮ ಹಕೊಂಡ್ರಲ್ರಿ ಅದ ಆದ್ಮೇಲೆ ಆಗಿದ್ರಿಟ ಟ ಮತ್ ಮನೆ ಒಂದ್ಸರಿ ಬರ್ದಿನನಲ್ರಿ
ಹ್ಮ್ ಹ್ಮ್ ಹ್ಮ್
ಸರಿ ಕ್ಲಿಯರ್ ಆಗ್ಯದ್ ಸ್ಕೋರ್ ಆಗ್ಯಾದ್ರಿ ನೈನ್ಟಿ ನೈನ್ ಆಗ್ಯದ್ರಿ ಮೊದಲ್ ಂಟಿ ಆಗಿತ್ರಿ ಹ ಮ ಪೇಪರ್ ಒನ್ ಕ್ಲಿಯರ್ ಆಗ್ಯದ ಒಂದನ್ನೂರ ಐದ ಆಗದ ಪೇಪರ್ ಒನ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ
ಅವಾಗ ಎರಡೂ ಹಾಕದಿತ್ತು ನೋಡ್ರಿ ಪೇಪರ್ವನ್ನ ಪೇಪರ್ಟು ಎರಡುೂ ಕಟ್ಟಿ ಬರೋದಿತ್ತು ಈಗ ಬಿ ಎಡ್ ಆದ್ರ ಪೇಪರ್ ಟು ಅಥ ಡಿ ಎಡ್ ಆದ್ರ ಪೇಪರ್ ಒನ್ ದಲ್ಲಿ ಅವಕಾಶ ಇಟ್ಟತ
ಹೌದೌದೌದೌದು ಹ್ಮ್ ಕಾಲ್ ಬರಕತ್ ನೋಡ್ರಿ ಯಾವ್ದ ಒಂದು
ಹೌದ್ರಿ ಸರಿ ಮಾತಾಡ್ರಿ ಮಾತಾಡತ್ರಿ
ಸರಿ ಆಯ್ತು ಹೇಳಿ ಹ ಸರಿ ಹಾ ಊಟ ಆಯ್ತ್ ರಕ್ಕ ಹ